ರ್ಿ ಟು ಫೋರ್ಟಿ
ಏಟ್ ಸಾಕ್ನನ್ ಲೆವೆಲ್ಗೆ
ಫಿಫ್ಟಿ ಸಿಕ್ಸ್ಟಿ ಅಷ್ಟಾದ್ರೂ ಇರ್ಲದ
ಅದೆಲ್ಲ ಆಮೇಲೆ
ಆಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಆಗುತ್ತೆ ನಾರ್ಮಲಿ
ಹ್ಮ್
ಅದು ಬೆಟರ್
ಹ್ಮ್
ಸ್ಲೋ ಹೊಡ್ದನಂದ ಡೀಸರ್ ಎಲ್ಲ ಜಲ್ದಿ ಖಾಲಿ ಆಗ್ಬಹುದು ನೋಡ
ಅದೇ ನನಗ ಇವತ್ತ ಮುಂಜಾನೆ ಹೆಂಗ್ ರಿವರ್ಸ್ ಹೋಗ್ತದ ಅನ್ನೋದೇ ಗೊತ್ತಾಗ್ಲಿಲ್ಲ ವೀರೇಶ್
ನೀಗ್ ಗೇರ್ ಹಾಕೋಡರೆಕ್ಟ್ ರಿವರ್ಸ್ ಹಾರ್ಬೇಕಾ
ಅಲ್ಲ ಮುಂದ್ ಹಿಂಗ ಹೋದ್ವಿ ಸೈಡ್ ಲೆಫ್ಟ ಗೆ ಒಂದ್ ರೋಡ್ ಇತ್ತು ಆ ಲೆಫ್ಟ ಿಗೆ ತಗೊಂಡ ಆಮೇಲೆ ರೈಟ್ ಕಟ್ ನಡ್ಕೊಳ್ಳೋದಿತ್ತು ಆ ನಿಂಗ ಅರ್ಥ ಆತೆ ನಾ ಏನ್ ಹೇಳಿಯತ್ತೇನಂತ ಸ್ಟ್ರೇಟ್ ರೋಡ್ ಹೊಂಟಿನೇನ್ ಲೆಫ್ಟಿಗೆ ಖಾಲಿ ಜಗ ಅದ
ಹ್ಮ್
ಕಾರನ್ನ ಲೆಫ್ಟಗೆ ಹಿಂದ್ ಮಾರಲ್ಲಿ ತಗೊಂಡ್ ವಾಪಸ್ ರೈಟಿಗೆ ಟರ್ನ್ ಮಾಡ್ಕೊಳ್ಳದು ಅಂದ್ರೆ ಬಂದಿರೋ ರಊಟಿಗೆ ಗೆ ವಾಪಸ್ ಟರ್ನ್
ರಿಟರ್ನ್ ಟೈಪ್
ಹಾ ನಾವವು ಯಾವ ರೂಟಿಂದ ಬಂದೇವಲ್ಲ ಅದೇ ರೂಟಿಗೆ ವಾಪಸ್ ಹಿಂಗ್ ನಿಲ್ಸೋದ ಕಾರಿನ ಉಲ್ಟಾ ಅದಕ್ಕ ಏನದ ಲೆಫ್ಟಿ ಖಾಲಿ ಜಾಗ ಅದ
ಹ್ಮ್
ಅದಕ್ ಅವರು ಹೆಂಗ ಟರ್ನ್ ತಗೊಂಡ್ರ ಇವತ್ತ ಅನ್ನದೇ ನನ್ ಮೈಂಡ್ಗ ಗೊತ್ತಾಗ್ಲಿಲ್ಲ ಅವ್ರು ಹೇಳ್ದಂಗ ಮಾಡಿದ ನಾನ ರಿವರ್ಸ್ ಗೇರ್ ಹಾಕಿದೆ ಫುಲ್ ಸ್ಟೇರಿಂಗ್ ಲಿಫ್ಟ್ ಲೆಫ್ಟ ಗೆ ಹಾಕಿದೆ ಅವಾಗ ಕಾರ್ ಹಿಂದೋತ
ಹಾ ಅವರು ಅವ್ರು ಹೇಳಿದ್ದಕ್ಕೂ ನೀವ್ ಮಾಡಿದ್ದುೂ ಕರೆಕ್ಟ್ ಐತಿ
ಆಮೇಲೆ ಮುಂದ್ ಬಂದ ಕೂಡ್ಲೆ ಮುಂದ್ ಬಂದ್ ಕೂಡ್ಲೆ ಫುಲ್ ಸ್ಟೀರಿಂಗ್ ರೈಟ್ಗ್ ತಿರುಗ ಎಕ್ಸಿಲರೇಟರ್ ಕೊಟ್ಟೆ
ಹಾ ಮತ್ ಫುಲ್ ರೌಂಡ್ ಆದದ ರಿವರ್ಸ್ ತಗೊಂಡಂಗಲ್ಲ
ಹಾ ನನಗ ಮುಂದ್ ತಗೊಂಡಿದ್ದ್ ಮುಂದ್ ತಗೋಬೇಕಾದಾಗ ಅರ್ಥ ಆಯತ ಯಾಕಂದ್ರೆ ಕಾರ್ ಈ ಕಡೆ ಮುಕ್ ಮುಖ ಮಾಡಿ ನಿಂತಿತ್ತ ಪೂರ್ವಕ ಸನ್ನಗ್ ಮುಖ ಮಾಡಿ ನಿಂತಿತ್ತು ಸ್ಟೀರಿಂಗ್ ರೈಟ್ ಆಗ ತಿರುಗಸಿದ್ದೆ ನಾನು ಆ ರೈಟಿಗೆ ತಿರುಗಸಿ ಎಕ್ಸಿಲರೇಟರ್ ಕೊಟ್ಟೆ ಕರೆಕ್ಟ್ ರೈಟಿಗೆ ಹೊಳ್ಳಿತು ಕಾರ್ ಬಂದಿರೋ ರೋಟಿಗೆ ವಾಪಸ್
ಹಾ
ಹೌದಾ ಹ ಬಟ್ ನನಗೆ ಅದೇ ಲೆಫ್ಟ್ ಹೆಂಗ್ ಹೋತ ಕಾರ್ ಹೆಂಗ್ ಹಿಂದಕ್ ಹೋತ್ ಅ ಖಾಲಿ ಜಗಕ್ ಹೆಂಗ್ ಹೋತ್ ಅನ್ನದೇ ತ್ ಆಗ್ಲಿಲ್ಲ
ಪಾಣಿ ರಿವರ್ಸ್ ತಗೊಂಡಿರ್ತಿ ಇನ್ಯನ್ ಸ್ಟೇರ್ ಸ್ಟೇರಿಂಗ್ ಸ್ವಲ್ಪ ಹೊಳ್ಸಿರ್ತಿ ಸೊ ಅದ ಹಿಂಗ ಬ್ಯಾಕ್ ಹೋಗುದಲ್ಲ ನೀ ರೈಟ್ ಹೊಳ್ಸ್ಕೊಂಡ್ ಹೋಗಿರ್ತಿ ಅದ ಲೆಫ್ಟ್ ತಗೊಂಡಿರ್ತೈತೆ ಸೊ ಆ ಟೈಪ್ ಅದ್ರಗೆ ನೀ ಎದಕ್ ಕನ್ಫ್ಯೂಸ್ ಆಗತ್ತ ನಂಗಂರು ಗೊತ್ತಾಗತ್ತ
ಅದ್ ಲೆಫ್ಟಗ ಯಾಕೆ ತಿರ್ಗ್ಸಿದ್ವಿ ನಾವವು ಸ್ಟೀರಿಂಗ್ ಅನ್ನೋದೇ ನನಗ ಇನ್ನ ಒಂಥರ ಕನ್ಫ್ಯೂಷನ್ ಅದು
ಲೆಫ್ಟ್ ತರ್ಸಿ ರೈಟ್ ರೈಟ್ ತರ್ಸಿ ಲೆಫ್ಟ್
ಹ್ಮ್
ಹ್ಮ್ ಸೇಮ್ ಅದೇ ಟೈಪ್ ಇನ್ನಾನ ಸ್ಟ್ರೇಟ್ ಹೋಗೋತಿ ಹಂಗ್ ಮಾಡಿದ ಅನಾದ್ರ ಉಲ್ಟಾ ಹೋಗೋದಿಲ್ಲ ಲೆಫ್ಟ್ ತೀರ್ಸ್ರ ಲೆಫ್ಟ್ ಇರುತ್ತೆ ರೈಟ್ ಅಂದ್ರೆ ರೈಟ್ ಇರುತ್ತೆ
ಅಂದ್ರೆ ಈಗ ಒಂದ್ ಈಗ ಲೆಫ್ಟಗೆ ಜಗ ಅದ ಅಂತ ಇಟ್ಕೊಂಡ ನಾನು ಯಾವ್ ತರ ಹೇಳ್ಬೇಕ ನಿನಗ ಅಂತಂದ್ರ
ಹ್ಮ್
ಎಲ್ಲದ ವೆಹಿಕಲ್ ಎಲ್ಲದ ಅಂತಂದ್ರ ಆ ಥರ ರೋಡ್
ಎಲ್ಲದ ವರಶ ಆಥರ ರೋಡ್
ಹ್ಮ್ ಹ್ಮ್
ಈಗ ನಮ ಪಿಜಿ ರೋಡ್ ಅನ್ಕೊ ನಮ್ಮ ಪಿ ಜಿಗೆ ನೀವು ಒಳಗೆ ಟರ್ನ್ ಆಗ್ತಿದ್ದಿ ಹೌದಾ ಹಾ ಹಂಗ ಮೂರ್ ರೋಡಿಂದ ರೋಡ್ ಇತಿ ಇವತ್ತ ಅಲ್ಲಿ
ಕಂಟಿನ್ಯೂಸ್ ಹ್ಮ್
ಅದ ನಮ್ ಪಿ ಜಿ ಒಳಗ್ ಟರ್ನ್ ಆಗದ ಇತ್ತಲ್ಲ ಅದ ಖಾಲಿ ಜಾಗ ಅನ್ಕೊ
ಹಾ ಓಕೆ
ನೀನ್ ನಿಮ್ಮ್ ಮನೆಯಿಂದ ಆಂಜನೇಯ ಗುಡಿಗೆ ಹೋಗ್ತಯಲ್ಲ ಪೋಸ್ಟ್ ಆಫೀಸ್ ಇದಕ್ಕ ಹಂಗ ಸ್ಟ್ರೇಟ್ ರೋಡಗ್ ಬರ್ಲತಿ ಅನ್ಕೋ
ಹಾ
ನಿಮ್ಮನೆಯಿಂದ
ಎಸ್
ನಮ್ ಪಿ ಜಿಗೆ ಕಡೆಯಿಂದ ಮುಂದಕ್ಕೊಂದು ಗುಡಿಯವೆೆಲ್ಲಾ ಇದ್ವಲ್ಲ
ಹ್ಮ್
ಆ ಕಡೆ ಸ್ಟ್ರೇಟ್ ಹೊಂಟಿ ಅಂತ ಅನ್ಕೋ ಬಟ್ ನಿಿನಗೆ ಸ್ಟ್ರೇಟ್ ಹೋಗದ್ೇ ಏನ್ ಮಾಡ್ಬೇಕು ನೀನು ಪಿ ಜಿ ಒಳಗೆ ಖಾಲಿ ಜಗ ಆದದ ಅಲ್ಲಿಂದ ಕಟ್ಟು ತಗೊಂಡು ವಾಪಸ್ ಅದ ರೋಡಿಗೆ ವಾಪಸ್ ಬರ್ತೀನಿ ನಿಮ್ಮ ಮನೆಗ್
ಹೌದಾ ಸ್ಟ್ರೇಟ್ ಹೋಗ್ರಿ ರೈಟ್ ತಗೊಂಡು ಆಮೇಲೆ ಮತ್ ಲೆಫ್ಟ್ ತಗೊಂಡು ಸ್ಟ್ರೇಟ್ ಹೋಗ್ನ್ ಅಷ್ಟ
ಹ್ಮ್
ಹ್ಮ್ ನಿಮ್ ಪಿ ಜಿ ಪ್ರಕಾರ ಹೋದ್ರ
ಹ್ಮ್ ನಮ್ ಪಿ ಜಿ ಒಳಗ ಖಾಲಿ ಜಗ ಅಂತ ಅನ್ಕೋ ಪಿ ಜಿ ರಿಟರ್ನಿಂಗ್ ಏನದಲ್ಲ ಅದೇ ಟರ್ನಿಂಗ್ ಒಳಗ ನಿನ್ನ ಖಾಲಿ ಜಗ ಅದ ನಿಮ್ಮ ಯಾವ ರೂಟ ಬರ್ತಲ್ಲ ಹಿಳ ನ ಕಾರ ತಕೊಂಡುಗೇ ನೀ ಇವತ್ತು
ಓ ಓಕೆ
ಚೂರ್ ಒಂದೆರಡು ಸ್ಟೆಪ್ ಮುಂದ್ ತಗೊಂಡೆ ಆ ಖಾಲಿ ಜಗ ಇಐತ್ತಲ್ಲಾ ಅದ ಆ ಖಾಲಿ ಜಗ ದಾಟಿ ಒಂದ್ ಎ ಸ್ಟೆಪ್ ಮುಂದ್ ತಗೊಂಡೆ ಮತ್ತೆ ಹಿಂದ ತಗೊಂಡ ಆ ಖಾಲಿ ಜಗದೊಳ ಕಾರ್ ತಗೊಂಡು ವಾಪಸ ಈ ಕಡೆ ತಿರುಗಿಸಕೊಂಡೆ
ಹ್ಮ್ ಹ್ಮ್ ಹ್ಮ್ ನೀ ಇದ್ರ ಮೀನಿಂಗ್ ರಿಟರ್ನ್ ಬಂದೆಂತ ಆತದಷ್ಟೇ ಮತ್ತೇನಿಲ್ಲ
ನನಗ್ ಮೊನ್ನೆ ಎಲ್ಲಾ ಅರ್ಥ ಆಗಿತ್ತ ಮೊನ್ನೆ ಎಲ್ಲಾ ಜಸ್ಟ್ ಕ ಟರ್ನ್ ಮತ್ತೆ ಕಟಿಂಗ್ಸ್ ಇದವಲ್ಲಾ ಫುಲ್ ಫುಲ್ ತಿರುಗಿಸ್ ಬಿಡ್ತಿದ್ದೆ ಗ್ರೌಂಡ್ ಒಳಗ
ಓಕೆ
ಚೆರಿಂಗ ವಿಯಲ್ ಫುಲ್ ತಿರಗಸದ
ಯವತ್ನಿ ರಿಟರ್ನ್ ಬಂದಿ
ಹಾ ಏಟ್ ನಂಬರ್ ಹೊಡೆಯದು ಏಟ್ ನಂಬರ್ ಹೊಡೆಯದು ಝೀರೋ ನಂಬರ್ ಹೊಡೆಯೋದು ಮತ್ತೇಏನಾದ್ರ ಲೇಔಟ್ ಒಳಗ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸಿಕ್ಸ್ ಒಳಗ ಹೊಡೆದ
ಹ್ಮ್ ಹ್ಮ್ ಹ್ಮ್
ಹಿಂಗ್ ಹೊಡ್ದಿದ್ದೆ ಇವತೇನದ ಖಾಲಿ ಜಗಕ್ ತಿರ್ಗಿಸಕೊಂಡ್ ಬಂದಿದ್ದೆ ನಂಗ ಅರ್ಥ ಆಗಲ್ತ್
ಹ ಕರೆ ಅದ್ರಿ ಇದ್ರಗೆ ಏನ್ ಕನ್ಫ್ಯೂಷನ್ ಇಲ್ಲ ನೀವು ಬಂದಿದ್ ಕರೆಕ್ಟ್ ಐತಿ ಬಟ್ ನೀ ಅದೇ ಕನ್ಫ್ಯೂಸ್ ಆಗತಿ ಗೊತ್ತಿಲ್ಲ
ಹಾ ಸ್ಟ್ರೇಟ್ ಒಂದೇ ರೋಡ್ ಇತ್ತು ಎಲ್ಲೂ ಟರ್ನಿಂಗ್ ಇದ್ದಿಲ್ಲ ಇಲ್ಲಿ ವಾಪಸ್ ಬರಂಗ ಯಟರ್ನ್ ಇದ್ದಲ್ಲಿ ಎಲ್ಲೂ ಇದ್ದೇ ಇಲ್ಲ ಇದು ಸ್ಟ್ರೇಟ್ ಒಳಗ ಒಂದ ರೋಡ್ ಹಳ್ಳಿದ ಸೊ ನಮಗಲ್ಲಿ ಜಾಗ ಇದ್ದಿದ್ದು ಖಾಲಿ ಜಗ ಒಂದೇ ಇತ ಲೆಫ್ಟಗ್ ಒಂದ್ಸರಿ ಆ ಲೇಫ್ಟ ಖಾಲಿ ಜಾಗ ಯುಸ್ ಮಾಡ್ಕೊಂಡ ಹಿಂದಕ್ ಬಂದೆ ಮತ್ತೆ ಮುಂದಕ್ ಬಂದ್ ಈ ಕಡೆ ತಗೊಂಡೆ ನಾನು
ಹಿಂದಕ್ ಬಂದ ಮುಂದಕ್ ಬಂದ ಅಂತೆಲ್ಲ ರಿಟರ್ನ್ ಸಾರಿ ಇದನ್ ರಿವರ್ಸ್ ತಗೊಂಡೆ ರಿಟರ್ನ್ ಮಾಡಿದೆ ಅಂತ ಆದಷ್ಟು ಅದ ಅಷ್ಟ ಕನ್ಫ್ಯೂಸ್ ಅದಕ್ ಆಗ್ತಿ ಅದಕ್ಕೆ
ಅದ್ ರಿವರ್ಸ್ ಹೋಗ್ಬೇಕಾದಾಗ ಸ್ಟೀರಿಂಗ್ ವೀಲ್ ಲೆಫ್ಟ ಯಾಕೆ ತಿರುಗ್ಸಿದೆ ನಾನು ಅನ್ನೋದು ಗೊತ್ತಾಗಲ್
ವಾಣಿ ನಾ ನಿನಿಗ ಹೇಳಿದರ್ಥ ಆ ನೀ ಸ್ರೇಟ್ ಹೋಗೋತ್ತ ಈಗ ಲೆಫ್ಟ್ ತಿರ್ಸರ್ ಲೆಫ್ಟ್ ತಿರುಗುತ್ತೆ ರೈಟ್ ತಿರ್ಸ ರೈಟ್ ತಿರುಗುತ್ತ ಓಕೆ ರಿವರ್ಸ್ ತಗೊಳ್ಬೇಕಾದ್ರೆ ಹಂಗ ಆಗುದಿಲ್ಲ ಓಕೆ ನೀ ಲೆಫ್ಟ ಗೊಂಡ ರೈಟ್ ತಿರುಗತ್ತ ರೈಟ್ ತಗೊಂಡಾಗ ಲೆಫ್ಟ್ ತಿರುಗತ್ತ ಟೈರ್ ಮುಂದಿನ್ ಟೈಯರ್ ನೀ ಅದನ್ ಈಗ ನೋಡಿ ಅದನ್ನ ಹೆಂಗ ಉಳಿಸ್ತಿಲ್ಲ ನೀ ಅ ಏನ ಸ್ಟೈರಿಂಗ್ಸ ನಿನ್ ಟೈರ್ಸು ಹಂಗ ಹೊಳ ಹೊಳತಿ ಇರ್ತಾವ ಬಟ್ ನೀ ನ್ ತಗೋದಷ್ಟ ಫ್ ಆಗುತ್ತೆ ರೈಟ್ ಹೊಡಸಿದಾಗ ಲೆಫ್ಟ್ ಆಗುತ್ತೆ ಯಾಕಂದ್ರೆ ಬ್ಯಾಕ್ಸ್ಂಗ್ ಬ್ಯಾಕ್ ಇಂದ ತೋಗತಿರತಿ
ಹ್ಮ್
ಅರ್ಥ ಆಗೈತಿ ನೀನಗ ಲ್ಲ ಅಂತ ಗೊತ್ತಾಯ್ತು ಬಿಡ ನೀ ಒಂದ್ ಕೆಲ್ಸ ಮಾಡ ಕೇಳ್ ಕೇಳ್ ಕೇಳ ಒಂದ್ ಒಂದ್ ಕೆಲ್ಸ ಮಾಡ ಒಂದ್ ಕೆಲ್ಸ ಮಾಡ ನಾಳೆ ಸೇಮ್ ರಿವರ್ಸಲ್ ಹೇಳಕತ್ ತ್ರಂದ್ರ ನಿನಗ್ ಅರ್ಥ ಆದಷ್ಟು ಇರ ಕಾರೂಳಗ ಆಮೇಲೆ ಇಡೀ ಬೇರೆದವರು ರಿವರ್ಸ್ ತೋದಿರ್ದಾರಲ್ಲ ಅವಾಗ ನಿನಗ್ ಗೊತ್ತಾಗತಿ ನೋಡಿದ್ರೆ ನೋಡ್ದಾಗ ಒಂದ್ ಸ್ವಲ್ಪ ನಿಂಗ ನಾಲೆಜ್ ಬರುತ್ತೆ ಓಕೆ ಅವರು ಹಂಗ್ ಹೊಳ್ಸತಾರೆ ಈ ಕಡಿಂದ ಈಗ ತಿರ್ಗಾದೈ ಅಂತಿ ಅಲ್ಲಿನೆ ಕನ್ಫರ್ಮ್ ಆಗ ಗೊತ್ತಾಗಬಿಡುತ್ತ ಸು
ನನಗ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದ್ ಒಂದು ಪ್ರಾಬ್ಲಮ್ ರಿವರ್ಸ್ ಇಂದ ಒಂದ್ ಎರಡು ನೋಡ್ ಪ್ರಾಬ್ಲಮ್ ಆಗ್ತಿರದ ಈಗ ಅದನ್ ಬಿಟ್ರೆ ಹೊಡಿಬೇಕದಾಗ ಆತು ಅಥವಾ ಕಟಿಂಗ್ಸ್ ಒಳಗ ಆತು ಅಥವಾ ಸೈಡ್ ಹೋಗ್ಬೇಕದಾಗ ಆತ ತ ಎಲ್ಲೂ ಬ್ಯಾಲೆನ್ಸ್ ಒಳ ಏನು ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಬೇರೇಶ ಆರಾಮ್ ಸರಿ ಹೊಡಿತನ
ಓಕೆ ಈಗದನ್ನೆಲ್ಲ ಇಗ್ನೋರ್ ಮಾಡು ಯಾಕಂದ್ರೆ ನಿಂಗ ಅದು ಕನ್ಫರ್ಮ್ಗ ಎಲ್ಲ ಗೊತ್ತಾಗಗ್ಬಿಟ್ಟೈತೆ ನಾಳೆ ನೀವ್ ಹೊಡ್ಯತಿ ಹೊಡಿ ಬೇರೆದವ್ರು ಇನ್ನ ಸ್ಟೂಡೆಂಟ್ಸ್ ಅದಾರ ಅಂತಂದಿಲ್ಲ ಅವರು ಹೊಡ್ಯತಿ ಈಗ ಇಳ್ದ ಅವ್ರ ಹೊಳ್ಸ್ಬೇಕ್ರ ಟೈರ್ಸ್ ನೋಡ್ ನಿನಗ್ ಕ್ಲಿಯರ್ ಆಗ ಗೊತ್ತಾಗತ್ತೆ ಅವರ ಹೆಂಗ್ ತೋತಿರ್ತಾರ್ ಅದನ್ನು ನೋಡಾ
ಈಗ ಹೊಸ ಗೇರ್ ಬಾಕ್ಸ್ ಎಲ್ಲ ಬಂದವಲ್ಲ ಅಲ್ಲಿ ಮೂರ್ ನ್ಯೂಟ್ರಲ್ ಗೇರ್ ಇರ್ತವ ಒಂದರಿಂದ ನ್ಯೂಟ್ರಲ್ ಮೂರರಿಂದ ನ್ಯೂಟ್ರಲ್ ಐದರಿಂದ ನ್ಯೂಟ್ರಲ್
ನ್ಯೂಟ್ರಲ್ ಅಂದ್ರಾನೆ ನಡಕ್ ಇಟ್ಬಿಟ್ರೆ ನ್ಯೂಟ್ರಲ್ ಅದ
ಮೂರು ಲೈನ್ ಹೊಳಗ
ಮೂರು ಲೈನ್ ಅಲ್ಲ ಒಂದೇ ಇದ್ರೊಳಾಗ ಫಸ್ಟ್ ಸೆಕೆಂಡ್ ನಡಕ್ ನ್ಯೂಟ್ರಲ್ ಥರ್ಡ್ ಫೋರ್ತ್ ನಡಕ ನ್ಯೂಟ್ರಲ ಫಿಫತ್ ಈಗ ಈಗಿನ ಹೊಸ ಕರಳ ಹಂಗದವ
ಹ್ಮ್
ಬಟ್ ಮೂರ್ ನ್ಯೂಟ್ರಲ್ ಇಲ್ಲ ಎಲ್ಲದಕ್ಕೂ ಅಂದ ನೀ ಅದನ್ನು ಸೆಂಟರ್ ಇಟ್ಬಿಟ್ಟ ಮುಗಿತ ನ್ಯೂಟ್ರಲ್ ಐ ಥಿಕ್ ಇದ ನಾಲೆಜ್ ನಿಂ ಗೊತ್ತೈತ ಅನ್ಸ ಈ ನೀ ಕಾರ್ಳ ಹಂಗೆ
ಅಂದ್ರೆ ಇದು ಹೆಂಗದ ಅಂತಂದ್ರೆ ಇದು ಹಳೆ ಗಿಯರ್ ಬಾಕ್ಸ್ ಅಲ್ಲಾ ಹಿಂಗಾಗಿ ಒಂದ್ರಿಂದ ಹಿಂದ ಇದಕ್ ಬಂದು ರೈಟಿಗೆ ಹೊಳ್ಬೇಕು ನ್ಯೂಟ್ರಲ್ಲಿಗೆ ಹಂಗ ತಗೋತರೇನ್ನ ನೀಮ್ ನಿಮ್ ಬಿಗೆರ್
ನಮ್ ಗೇರ್ ಬಾಕ್ಸ್ ಒಗ ಸೆಂಟರ್ ಇಟ್ಬಿಡದೆ ಮುಗೀಿತ ಇದಕ್ ನಾ ಎಕ್ಸ್ಟ್ರಾ ಲೈಟ್ ತಕೊೋದ ಎಕ್ಸ್ಟ್ರಾ ರೈಡ್ ತಗೋದಿಲ್ಲ
ಹ ಅದೇ ಪ್ರಾಬ್ಲಮ್ ಈ ಹಳೇಗೇರ್ಬಕ್ಸಲ ಹೆಂಗದ ಗೊತ್ತಾ ಒಂದ್ರಂದ ಸೆಂಟರ್ ತಗೊಂಡ್ರೆ ನಿಂದೇನಾ ಹೊಸ ಗಿಯರ್ ಬಾಕ್ಸ್ ನೋಡ್ಲಿತಿದ್ದೆ ಇನ್ಸ್ಟಾ ಒಳಗ ಒಂದ್ರರಿಂದ ಸಂಟರ್ ತಗೊಂಡ್ರೆ ನೀ ್ರಲ್ ತ್ರೀ ಇಂದ ಸಂಟರ್ ತೊಂಡ್ರೆ ನ್ಯೂಟ್ರಲ್ ಫೈವ ಇಂದ ಸೆಂಟರ್ ತೊಂಡ್ರೆ ನ್ಯೂಟ್ರಲ್
ಅದ ಅಪ್ಡೇಟ್ ಆಗತ ಅಂತ ಆತ ಹೊಸ ಈಗನ್
ಹಾ ಬಟ್ ಅವವಾಗಿಂದ ನೋಡು ಹಾ ಅವಾಗಿಂದ ನೋಡು ಒಂದೆದ ಇದ್ದಿದ್ದು ಎರಡಕ್ಕ ಕಡೆ ಫುಲ್ ಇದಕ್ ಹಾಕಿದೆ ಅಂದ್ರೆ ಎರಡಕ್ ಹೋಗ್ತ ಅದೇ ಮಂಚೂರ ಮಿಡಲ್ ತಗೊಂಡ ಮಾತ್ರ ಐಟಿಕ್ ಹಾಕ್ಬೇಕು ನ್ೂಟ್ರಲ್ ನಡುವಿಂದ ಇರ್ತದೆ
ಆಂಡ್ ಇಫನ್ ಈಗಿನ ನೀನ್ ಗೊತ್ತಿರ್ ಗಿಯರ್ ಬಾಕ್ಸ್ ಫುಲ್ ಈಸಿ ಇರುತ್ತೆ ಅಷ್ಟ ರಫ್ ಇರೋದಿಲ್ಲ ಜಸ್ಟ್ನ ಹಿಂದ್ ಸ್ವಲ್ಪ ಜಗಿದ ನಡಕಿದ್ ಬಿಡ್ತದದ ಮುಗೀಿತ
ಈಜಿ ಇರ್ತದ ಆದ್ರೆ ನಾನ್ ಇವತ್ ಏನ್ ಮಾಡಿದ ಮತ್ತೆ ಇದು ಪಟಕ್ನ ಇದ್ರೊಳಗಿತ್ತು ನ್ಯೂಟ್ರಲ್ ಒಳಗಿತ್ತಲ್ಲ ಒಂದ್ ಗೇರಿಗೆ ಫೋರ್ ಗೇರಿಗೆ ಥರ್ಡ್ ಗೇರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅದ್ೊಂಚೂರು ಪ್ರಾಕ್ಟೀಸ್ ಮಾಡಿ ಆ ಹಾಕ್ಬೇಕ ಫುಲ್ ಲೆಫ್ಟ್ ತಗೊಂಡು ಆಮೇಲ್ ಮುಂದಕ್ ಹಾಕ್ಬೇಕು
ಓಕೆ ನಾಳೆ ನ ನಾಳೆ ಹೊಂಟೆ ಅಂದ್ರೆ ನಾ ಹೆಂಗ ಹೇಳ ಇಲ್ಲ ಹಂಗ ಮಾಡು ರಿವರ್ ತಗಳೋದು ಅವ್ರ ರಿವರ್ ತಗಳತಿ ಇಳದ್ ನೋಡ್ ನೀನ್
ಹ್ಮ್
ಸೊ ಇದನ್ ಕನ್ಫರ್ಮ್ ತಲೆಗೆ ಗೊತ್ತಾಗ್ಬಿಡತ್ತೆಲ್ಲ
ಹ್ಮ್
ಒಳಗ ಕುಂತೆ ಅಂದ ಇತಿಿಲ್ಲ
ಹ್ಮ್
ಹೊರಗೆ ನಿಂತಾಗ ಅವ್ ಹ್ಯಾಂಗ್ ತೊಳತಾರ ಅಂತ ಅನ್ನೋ ಗೊತ್ತಾೈತಿ ಅವರು ಹ್ಯಾಂಗ ಮಾಡತಾರ ಅನ್ನೋದು ಗೊತ್ತಾೈತಿ
ಹ್ಮ್ ಇದೆಲ್ಲಾ ಸ್ವಲ್ಪ ನಂಗ್ ಲೆಫ್ಟ್ ಮಿರರ್ ನೋಡೋದು ರೈಟ್ ಮಿರರ್ ನೋಡೋದು ಎಲ್ಲಾ ಸ್ವಲ್ಪ ಟೈಮ್ ಸಿಕ್ಕಂಗ ಆಗ್ಲಿ ಅತದ ಏನ ಅಂತ ಗಡ್ಬಡಿಿಲ್ಲಾ
ಹ್ಮ್ ಓಕೆ ಹಾಗತ್ ವಿಡಿಯನ ಟೈಮ್ ಐತಿ ಒಮ್ಮಿ ನ ಒಮ್ಮೆ ತಲೆಗಷ್ಟು ಟೆನ್ಶನ್ ತಗೊಂಡ್ ಮಾಡಕೋಬಡ ಅಷ್ಟ
ಹ್ಮ್
ಅವ್ರ ಹಿಂಗಗೆೇಳ್ತಾರ ಹಂಗೆ ಹೇಳಳ್ತಾರ ಅಂತ ಹೇಳಿ
ಹ್ಮ್
ಎಕ್ಸ್ಪರ್ಟ್ ಆಗ್ತಿ ಇನ್ನು ಸ್ವಲ್ಪ ದಿನಗಳಲ್ಲಿ ಮಾತ್ರ
ಹ್ಮ್ ಅದೇ ಹೆದರಿಕಿ ನನ್ಗ ಟೂ ವೀಲರ್ ಮತ್ತೆ ತಗೊಂಡು ಆಮೇಲೆ
ಟೂ ವೀಲರ್ ಸೈಕಲ್ ಹೊಡ್ದಂಗ ಅಂತ ಅನ್ಕೊ ಅಷ್ಟ ಏನಿಲ್ಲ ನೀನ್ ಕಾಲ್ ಸುಮ್ಮಕ್ ಕುಂತಿರ್ತಾವ ಮುಗೀತ್ ಅದು ಬಿಟ್ಟೆಲ್ಲ ಒಂದ ಅಂಡ್ ನೀನ್ಗ್ ಗೊತ್ತೈ್ತಂತಂದಿನಿನ ಹಿಂದ್ ಕುಂತ್ ಹೋಡದ್ರರು ಪರ್ಫೆಕ್ಟ್ ಆಗ ಹೊಡಿದ್ದೇನೆ ಅಂತಂದಿ ಈಗ ಗಾಡಿ ತಗೊಂಡಿದ್ರೆ ನೀ ಹಿಂದ್ ಯಾರಾದ್ರು ಕುಂತಿರ್ತಾರ ಅವಾಗ ಹೊಡತಿಯ ಆಮೇಲೆ ಅವ್ರ ಈ ಸ್ವಲ್ ಇಳಸೋದಿನಿ ಅಲ್ಲಿಂದಲೇ ಒಂದ ಹಂಡ್ರೆಡ್ ಮೀಟರ್ ಹೊಡ್ ಹೊಡೋದ್ ಸ್ಲೋಲಿ ಆಮೇಲೆ ನಿನಗ್ ಪರ್ಫೆಕ್ಟ್ ಗೊತ್ತಾಗಬಿಡುತ್ತೆ.
ಹ್ಮ್ ಅಲ್ಲ ಮೊನ್ನಿಸರಿ ಬೆಂಗ್ಗಳೂರ್ನಾಗಂತು ನಾವ್ ಒಬ್ಬಕಿನ ಹೊಡ್ದೇನ್ ಬಿಡ್
ಶಾಬಸ್ ಗುಡ್
ಬೆಂಗಳೂರ್ನಾಗ ಡ್ರೈವಿಂಗ್ ಕ್ಲಾಸ್ ಎಲ್ಲ ಕಲತ್ ಒಬ್ಬಕ್ಕಿ ಹೊಡೆದ್ ಮ ನ ಅಲ್ಲೇನ್ ಯಾರು ಹಿಂದ್ ಕುಡ್ತಿದ್ದಿಲ್ಲಾಕೆ ಮೇಡಮು ಹ್ಮ್ ಅವರೆಲ್ಲ ಹಿಂದ್ ಕೂಡಂಗಿಲ್ಲ ಅಲ್ಲಿ ಕಲ್ಸೋರು.
ಓಹ ಅಲ್ಲೂ ಅಲ್ಲೂ ಡ್ರೈವಿಂಗ್ ಕಂಪ್ಲೀಟ್ ಮಾಡೇನ್ ಬಟ್ ಲೈಸೆನ್ಸ್ ಸಿಕ್ಕಿಲ್ಲ.
ಇಲ್ಲ ಅಲ್ಲಿ ಅಪ್ಲೈ ಮಾಡ್ಲಿಲ್ಲ ನಾನು ಫೋರ್ ವೀಲರ್ ಕಲ್ತ್ ಮೇಲೆ ಅದು ಅದು ಎರಡು
ಅಯ್ಯ ಹಂಗ್ ಮಾಡ್ಬಾರ್ದಿತ್ತ ಅವಾಗ ಅಪ್ಲೈ ಮಾಡುದ್ರ ಮುಗುದ್ ಹೊಕಿತ್ತ
ಹ್ಮ್
ಮತ್ ವಾಣಿ
ಮತ್ತೆ ಹೇಳ್ಬೇಕ
ಏನಿಲ್ಲ ನೋಡ ಓಕೆ ವಾಣಿ ಹಸ್ತಂಗಪ್ಪ.
ಹ್ಮ್